ಹಲೋ
ಹಲೋ
ಆರಾಮಿದ್ದೀರಾ?
ಹು ಆರಾಮದೇ ನೀವು?
ಹು ಆರಾಮಿದೇವಿ
ಟಿ.
ಹು ಹು ಆಯ್ತು ನೀಮ್ಮದು.
ಆಯ್ತು.
ಯಾವ್ದೋ ದೇವಸ್ಥಾನಕ್ಕೆ ಹೋಗಿದ್ರ ಅಂತ ಕೇಳ್ತಾರೆಗ
ನಾವ
ಹ್ಮ್
ಹ್ಮ್
ಹ್ಮ್ ಎಲ್ಲಿ ಎಲ್ಲಿ ಎಲ್ಲಿ ಬರುತ್ತೆ ಹಾ
ತುಂಗಭದ್ರ ಡ್ಯಾಮ್
ಹಾ ಹ್ಮ್
ಅಲ್ಲೇ ಬರುತ್ತೆ
ಯಾರಾರ ಹೋಗಿದ್ರಿ
ಫ್ಯಾಮಿಲಿ
ಹೋ ಫ್ಯಾಮಿಲಿ ಟ್ರಿಪ್ ಹೋಗಿದ್ರಾ
ಹ್ಮ್
ಏನೇನ್ ಮಾಡ್ಕೊಂಡ್ ಹೋಗಿದ್ರಿ ಟೆಂಪಲ್ ಗೆ
ರೊಟ್ಟಿ ಕಾಳು
ಹಾ
ಅನ್ನ ಸಾರು ಕಡ್ಲಿ ಪುಡಿ
ಹ್ಮ ಹ್ಮ್
ಹ್ಮ್ ಅಲ್ಲೇ ಏನನ್ ಐತಿ ಪ್ಲೇಸ್ ನೋಡಕ
ಅಲ್ಲೇ
ಪಶ್ರಾಮ ಮತ್ತೆ ಮುದ್ದಮ್ಮ
ಹ್ಮ್ ಹ್ಮ ಮಾತಂಗಿ ಗುಡಿ ಸಹ ಇರ್ಬೇಕಲ್ಲ ಅಲ್ಲಿ
ಹ್ಮ್ ಇದೆ
ಹ್ಮ್ ಮತ್ತೇನಿದೆ
ಅಷ್ಟೇ ಐತೆ
ಹೌದಾ
ಹ್ಮ್
ಹ್ಮ ತುಂಬಾ ಚೆನ್ನಾಗಿ ಅಂದ್ರೆ
ದೊಡ್ಡ ದೇವಸ್ಥಾನನದು
ಹ್ಮ್ ತುಂಬಾ
ಹ್ಮ್ ಹ್ಮ್ ಊಂಕ್ಕ ನೀವು ಬಹಳ ಸಹ ಹೋಗಿದೀರಾ ಅಂತ ಅನುಸ್ತಿದೆ.
ಹ್ಮ್ ಯಾವಾಗ್ ಯಾವಾಗ್ ಹೋಬೇಕಸ್ತತೆ ಅವಾಗೆಲ್ಲ ಹೋಯ್ ಬಂದ್ಬಿಡದೆ.
ಹಾಂ ನಿಮ್ ಕಡೆಗೆಲ್ಲ ಅಮಾವಾಸ್ಯೆ ಹುಣ್ಣಿಮೆ ಅವಾಗೆಲ್ಲ ಜಾಸ್ತಿ ಹೋಗ್ತಾರಂತ ಅನಿಸ್ತೈತಲ್ಲ
ಹ್ಮ್
ಹ್ಮ್
ಅಷ್ಟೆಲ್ಲಾ ಅವಾಗದ.
ಹ್ಮ್ ನೀವು ಅವಾಗ ಹೋಕಿರ ನಾ ಬಿಡುವಿನ್ ಮೇಲ್ ಹೋಕಿರ?
ಅವ ಟೈಮ್ ಅವಾಗ ಹೋಗದು ಬಿಡುದಿನ್ದಾಗ್ ಹೋಗದು. ಹ್ಮ್
ಹ್ಮ್
ಇದು ಅಲ್ಲಿ ಒಂದ್ ಆನೆ ಗೊಂದಿಯಿಂದ ನೀರ್ ಬರುತ್ತಲ್ಲ ನೀರಿಗ್ಯೊ ಅದು ತುಂಗಭದ್ರಾ ಜಲಾಶಯನಾ? ಹ್ಮ್ ಅಲ್ಲಿದ ನೀರು ಬರುತ್ ತ್ತಲ್ಲಾ ಎನಿ ಟೈಮ್ ಅರುತ್ ಅರಿಯುತ್ತನಾ? ಹಾಂ ಮತ್ತೆ ಬೇಸಿಗೆಯಲ್ಲೆಲ್ಲಾ ನೀರ್ ಹೋಗುತಾನೆ?
ಎನಿ ಟೈಮ್.
ಹೌದಾ?
ಹ್ಮ್
ಓ ಅಲ್ ಹಂಗಾದ್ರೆ ಎನಿ ಟೈಮ್ ನೀರ್ ಇರುತ್ತಾವ? ಬಂದರಂತ ಭಕ್ತರಿಗೆಲ್ಲಾ ನೀರ್ ಆಗುತ್ತ?
ಹ್ಮ್
ಹ್ಮ್ ಹ್ಮ್ ಸ್ವಲ್ಪ ಕೇಳ್ಪಟ್ಟಿದ್ದೆ. ಈಗ ಕೇಳಿದೆ.
ಹೌದಾ?
ಹ್ಮ್ ಹ್ಮ್
ಅಲ್ಲೆಲ್ಲ ಕೂತ್ಕಣವ್ ಕುತ್ಕೊಂಡ್ ಊಟ ಮಾಡಕೆ ಇವಾಗೆಲ್ಲಾ ನೀವೆಲ್ಲ ಹ್ಮ್ ಹಾಂ ಏನದು ಬುತ್ತಿ ಎಲ್ಲಾ ಕಟಿಕ್ಯಂಡ್ ಹೋಗ್ತಿರಲ್ಲ ಅಲ್ ಕುತ್ಕೊಂಡ್ ಊಟ ಮಾಡಕ್ಕೆಲ್ಲ ಜಾಗ ಇರುತ್ತಾ?
ಹ್ಮ್ ಚಗ್ಗಿದೆ.
ಹ್ಮ್
ಅಲ್ಲಿ ಪ್ರತಿ ದೊರುಕೈತಿ ನಾವು ಮನೆಯಿಂದ ಹೊಯ್ತೀವ್ ಅಷ್ಟೇ.
ಓ ಸಾಲಲ್ಲೇ ನಿಂದ್ರಕ್ ಆಗಲ್ಲ ಅಂತ ನೀವೇ ಮನೇಲಿ ಮಾಡ್ಕೊಂಡ್ ಹೋಗ್ತಿದರಾ?
ಹ್ಮ್
ಹಾಂ ಅಷ್ಟು ಜನ ಇರ್ತಾರಲ್ಲಿ.
ಹ್ಮ್
ಹ್ಮ್ ಹ್ಮ್
ಬೇರೆ ಬೇರೆ ಹಳ್ಳಿಯಿಂದ ಬಂದಿರ್ತಾರಲ್ಲ
ಹ್ಮ್ ಹ್ಮ್ ಅಲ್ಲ ಎಲ್ಲ ಎಲ್ಲಾ ತರದ ಜನ ಹೋಗ್ಬೋದ ಅಲ್ಲಿಗೆ
ಹ್ಮ್
ಏನು ಇದೆಲ್ಲ ಮಾಡಲ್ಲಲ್ಲ ಬೇ ಅಂದ್ರೆ ಇವಾಗ ಬೇರೆಕಷ್ಟ ಆ ಕಷ್ ಅಂತ ಏನ ಬೇದಿಷ್ಟ ಮಾಡಲ್ಲಲ್ಲ
ಹ್ಮ್ ಹ್ಮ್ ಜಾತಿ ಬಗ್ಗೆ ಏನಿಲ್ಲ ಅಲ್ಲಿ
ಹೌದಾ
ಹ್ಮ್ ಹಾ ಜಾತರ್ ಹೋಗ್ಬೇಕ್ ಇ ಜಾತೆರ್ ಹೋಗ್ಬೇಕು ಅಂಬಾದ್ ಏನ್ ಇಲ್ಲ
ಎಲ್ಲರೂ ಹೋಗ್ಬಹುದು
ಹ್ಮ್
ಹ್ಮ ಅಲ್ಲಿ ಏನನ್ ಅಂದ್ರೆ ವೆಜ್ ವೆಜ್ ಅಷ್ಟೇನಾ ನಾನ್ ವೆಜ್ ಎಲ್ಲಾ ಮಾಡಂಗಿಲ್ಲ
ಎರಡು
ಹೊ ಮತ್ತೆ ನೀವು ರೊಟ್ಟಿ ಮೊಸರು ಕಾಳು ಅಷ್ಟು ಕಟ್ಟಕತ ಅಂದ್ರ ನಾಲ್ವೇ ಜಲ ಊಟ ಮಾಡಲ್ವಾ ನೀವು
ಮಾಡ್ತೀವಿ ಅನ್ಕೊಂಡಿರೋರು ಮಾಡ್ತಾರಲ್ಲ ಎಲ್ಲ ಹೋಗಿ
ಹಾ
ನಾವ್ ಮನೆಲಿಂದ ಅಷ್ಟ್ ಕಟ್ಕೊಂಡ್ ಹೋಗಿದ್
ಹ್ಮ್ ಅಂದ್ರೆ ಎಲ್ಲಂದ ಬ್ಯಾಟಿ ಅಂತ ಮಾಡ್ತಾರ
ಹ್ಮ್ ಫುಲ್ಲು ಜ ತ್ರೆ ಗೆಲ್ಲ ಮಾಡ್ತಾರೆ ಹ್ಮ್ ಬಾರತ್ ಹುಣಬಿ
ಅಂದ್ರೆ ವರ್ಷಕ್ಕೆ ಒಂದ್ ಟೈಮ್ ಅದು ಬರೋದು ವರ್ಷಕ್ಕೆ ಒಂದ್ ಟೈಮ್ ಅ ಆಗೋದು
ಹ್ಮ್
ಹೌದಾ
ಹ್ಮ್
ಹೌದು ಜಾತ್ರೆ ಅಂದ್ರೆ ಎಲ್ಲಾರೂ ಸುತ್ತಮುತ್ತ ಹಳ್ಳಿ ಎಲ್ಲ ಮಾಡ್ತಾರ ಜಾತ್ರೆಯನ
ಹ್ಮ್ ಎಲ್ಲಾರೂ ಮಾಡ್ತಾರೆ
ಓ ಅಂಕಾರ ದೊಡ್ ದೇವಸ್ಥಾನ ಆಗಿದೆ ಅಲ್ಲ
ಹ್ಮ್
ಅದು ಏನಾದ್ರೂ ಸರ್ಕಾರಾಕ್ ಸೇರ್ಪಟ್ಟಿದೆ ಎನ್
ಹ್ಮ್ ಸರ್ಕಾರಾಕ್ ಸೇರಿದೆ
ಹ್ಮ್ ಹ್ಮ್ ಹ್ಮ್ ಮನ್ನ ನೆಸ್ತಾ ಒಂದಿತ್ತು
ಹಾ
ಅದ್ರಲ್ಲಿರುವಂತ ಉಂಡಿಗ್ ಹಾಕಿರ ಹಣನ ನಮ್ ಕರ್ನಾಟಕ ಕೆ ನಂಬರ್ ಒನ್ ಸ್ಥಾನದಲ್ಲಿದೆ ಅಂತ
ಹ್ಮ್
ಅಷ್ಟು ಜನ ಬರ್ತಾರ
ಹ್ಮ್ ನೆಷ್ಟು ಒಂದು ಹೋಗ್ಬೇಕ್ ಅನ್ಕೊಂಡಿದ್ದೀವಿ
ಹೌದಾ
ಹ್ಮ ಮಂತ್ರಾಲಯಕ
ಮಂತ್ರಾಲಯಕ್ಕೆ
ಹ್ಮ ನೀವ ಹೋಗಿದ್ರ
ಹ್ಮ ನಾವು ಕೂಡ ಹೋಗಿದ್ವಿ.
ಯಾರಾರು
ನಾವು ನನ್ ಫ್ರೆಂಡ್ಸ್ ಎಲ್ಲರ ಹೋಗಿದ್ದಿವಿ ನಾವ್ ಅಂತ್ರ ಅಲ್ಲ ಏನಾದ
ಎಷ್ಟ ಗಂಟೆಗ ಹೋಗಿದ್ರ.
ಮಾರ್ನಿಂಗ್
ಹ್ಮ
ಹ್ಮ ಏನೇ ಅಂದ್ರೆ ಇವ್ನಿಂಗ್ ಹೋಗಿರೋದು ಬಟ್ ನಾವು ರೀಚ್ ಆಗಿರೋದು ಇವ್ನಿಂಗು ಬಟ್ ಮಾರ್ನಿಂಗ್ ನಾವ ಹೋಗಿರೋದ.
ಹ್ಮ ಚೆನ್ನಾಗಿದೆ ಪ್ಲೇಸ್.
ಹ್ಮ ಚನ್ನಾಗಿದೆ ಅಲ್ಲೆಲ್ಲ ಹಸುಗಳು ರಾಯಾರ ಅಂದ್ರನೆ ಹಸುಗಳ ಮೇಲೆ ಇರುವೋಂತ ಇದೆಲ್ಲ ಎಲ್ಲ ಹಸುಗಳ ಇರ್ತವು.
ಟ್ಟು ಸಂಡೆ ಅಂದ್ರು ರಾಯರು
ಹ್ಮ ರಾಯರು
ಚೆನ್ನಾಗಿದೆ ನೋಡಕ್ ಪ್ಲೇಸ್ ಗಳು ಅದವು.
ಹ್ಮ ಅದೇನ ಉಳ್ಕೊಂಡ ಇಲ್ಲ.
ಇಲ್ಲ ನಾ ಉಳ್ಕಂದಿಲ್ಲ
ಹ್ಮ
ಮತ್ತೆ ಹಾ ಡೈಲಿ ಹಬ್ಬದ ತರ ವಾತಾವರಣನೇ ಇರುತ್ತೆ ಚೆನ್ನಾಗಿದ್ದೆ ನೋಡಕ್ ಪ್ಲೇಸ್ ಇದವು. ಅಲ್ಲಿ ಒಂದು ಗಂಗೆ ಮಾತೆ ಅಂತಂದ ಹೇಳಿ ಅಂದ್ರೆ ಇವಾಗ ನೀರೆಲ್ಲಾ ಹರಿಯುತ್ತಲ್ಲ.
ಹ್ಮ
ಅಲ್ಲೆಲ್ಲ ಒಂದ ಪ್ಲೇಸ್ ಅದಾವ ಹ್ಮ ಮತ್ತೆ ಹಾ ಅಂದ್ರೆ
ರಾಯರ ಗಂದದ ತಿಲಕ ಇಕ್ತಾರೆ ರಾಯರ ಇದ್ದಾರೆ ಅಂತಂದ ಹೇಳಿ
ಹ್ಮ
ಬಂದಿದ್ವಿ
ಹ್ಮ
ಮತ್ತೆ ಆಂಜನೇಯ ದೇವಸ್ಥಾನ ಅಂತ ಟೆಂಪಲ್ ಇದೆ.
ಹ್ಮ ರೂಲ್ಸ್ ಏನಿಲ್ಲಾ ಅಲ್ವಿ ರೂಲ್ಸ್
ರೂಲ್ಸು ಇವಾಗ ಇವಾಗ ಇರಲ್ಲ ಬಟ್ ನೀರ್ ಬಂದ ಮೇಲೆ ಜಾಸ್ತಿ ರೂಲ್ಸ್ ಇರ್ತಾವ. ಯಾಕಂದ್ರ ನೀರ್ ಅರಿಯ ನೀರ್ನಲ್ಲಿ ಇದಬಿಟ್ರ ಜನ ಜಾಸ್ತಿ ಆಗಿರ್ ಹ್ಮ ಹಾ ಇಲ್ಲಿ ದೇವ ದೇವಸ್ಥಾನದಲ್ಲಿ ರೋಲ್ಸಿದಾವ ಟೈಮಿಂಗ್ ಇದೆ ಅದಕ್ಕಾಗಿ
ಹೆಣ್ಮಕ್ಳು ಸೀರೆ ಉಟ್ಟಗಂದ ಬರ್ಬೇಕ ಅನ್ನೋದ ರೂಲ್ಸ್ ಇದೆ.
ಇಲ್ಲ ಇಲ್ಲ ಇಲ್ಲ ಯಾವ
ಬಾಯ್ಸ್.
ಬಾಯ್ಸ ಅದು ಅವರು ಇಷ್ಟ ಯಾಕಂದ್ರೆ. ಒಬ್ರು ಲಪಟಿ ಅಂದ್ರೆ ಪಂಜೆ ಎಲ್ಲ ಆಕ್ತಾರಲ್ಲ.
ಹಮ.
ಪಂಜೆ ಶರಟು ಎಲ್ಲಾ ಹಾಕ್ ಅವ್ರ ಇಷ್ಟ ಯಾವ್ ತರ ಬೇಕಾದಾರ ಡ್ರೆಸ್ ಹಾಕ್ಬೋದು.
ಹ್ಮ್.
ನೀವ್ ಕೂಡ ಒಂದ್ ಟೈಮ್ ಹೋಗ್ ಬನ್ನಿ ನೋಡ್ರಿ ಹೇಗಿರುತ್ತೆ ಅಂತ.
ಹ್ಮ್ ಹೋಗತ್ತೆ.
ನಮ್ದು ಲಾಂಗ್ ಜರ್ನಿ ಅಲ್ಲ ಅಷ್ಟು ಇಂಟ್ರಸ್ಟಿಂಗ್
ಹ್ಮ್.
ನಿಮಗ ಹತ್ರ ಆದ್ರ ಹೋಗ್ ಬನ್ನಿ.
ಹೋಗ್ಬೇಕು.
ಮತ್ತೆ ಅಡಗೆ ಏನ್ ಮಾಡ್ತಿದ್ದೀರಾ.
ನಮ್ದ ಅಡಿಗಿ ನಮ್ಮ ಅಮ್ಮ ಮಾಡಕ್ ಇತಿದಾರ ಅನ್ನ ಸಾಂಬಾರ.
ಹೌದಾ.
ಹ್ಮ್. ರಸಿಪೈಗೆ ನಮ್ಗೆ ಅಷ್ಟು ಗೊತ್ತಿಲ್ಲ. ವಟ್ಟ ಎಲ್ಲ ಅಮ್ಮಾನೇ ಮಾಡೋದು.
ಹ್ಮ್.
ಹ್ಮ್ ಯಾವಾಗಾದ್ರೂ ಒನ್ ಟೈಮ್ ಅಷ್ಟ ನಾವ. ಹ ರೈಸ್ ಮಾಡ್ತೀವಿ. ಹ್ಮ ಟೀ ಮಾಡ್ತೀವಿ. ಹ. ನೀವು ಮಂತ್ರಲಯದ ಮಂತ್ರಾಲಯದಲ್ಲಿ ಊಟ ಊಟ ಮಾಡ್ಬೇಕ್ರಿ ಚೆನ್ನಾಗಿರುತ್ತ.
ಏನೆನ್ ಮಾಡ್ತಾರ.
ಹ ಬೋಂಡಾ ಅಂತ ಹೇಳ್ತರ.
ಹ್ಮ್.
ಸಮೋಸ ಇರುತ್ತೆ ಚಿತ್ರನ್ನ ಇರು ತ್ತೆ ಮೊಸರು ಇರತ್ತೆ ಸರಿ ಓಕೆ ಬಾಯ್.